ಹಲೋ
ಹಲೋ ರಸ
ಏ್ರೀ ಸರ್ ಪೋನ್ಚ್ಚಿ ರರಿ
ಅದೇ ಸರ್ ಹಗೆ ಅದರಿ ಸರ್ ಒಂದು ಹಾಸ್ಪಿಟ್ಲ್ ಆಗ್ಬೇಕಿತ್ರಿ ಸರ್ ಹೂ
ಹೌದ್ರೀ
ಅ ಸರ್ ಒಂದು ದವಾಖಾನನ್ ಹಾಕದರ್ತರಿ ಅದಕ್ಕೆ ನಿಮ್ಗ ಒಂದ್ ಮಾಹಿತಿ ತಿಳಕ ಕಚ್ಚಿದ್ದೀರಿ ಸರ್ ಫೋನು
ಹೂ
ಆಾಲಸರ್
ಇ ಆಯ್ತ ಬಿಡ್ರಿ
ಅದೇ ಸರ್ ಆಗ್ತಿವರಿ ಸರ್ ಅದ ನಿಮ್ಗೆ ಇಲ್ಲೇ ಯಾವ ಊರ್ ಹಾಕ್ಬೇಕ ಅಂತ ಗೊದದ ಏನಂತ
ಇ ಸಾಗಾಣಿಕೆ ಮಾಡಿ ಬಿಡ್ರಿ ಇಲ್ಲಾಂದ್ರೆ
ಯಾವದ್ರ ಸರ್
ಇದು ಕುರಿ ಶೆಡ್ ಅದು ಹಾಕಬಡ್ರಿ ಬಾರಿ ಲಾಭ ನೋಡ್ರಿ ಅದ್ರಾಗ
ಅದನ್ನ ಅದನ್ನು ಚಲ ನಡತೇನ್ ಸರ್ ನೀಮ್ರ್ ಕಡೆ
ಇವ ರ
ಅಂದ್ರೆ ಅದೇ ಮಾಡೋಮ್ ತವ್ರಿ ಸರ್ ಮತ್ತೆ ಅಂದ್ರೆ ಒಂದು ಜಾಗ ನೋಡ್ರಿ ಸರ್
ಜಾಗಏನಲ್ೀ ಯಾರ ನಿಮಮ್ಮ್ರಗೆ ನೀವು ಎಲ್ಲನ ಮಾಡ್ಕಬೋದ್ರಿ ಕುರುಷ ನಿಮ್ ಒಾರು ಮಾಡ್ಕಬೋದಿ
ಅಲ್ರಿ ಸರ್ ನಮಗ ಶಾಪುರದ ಒಲ ಅಲ್ರರಿ ಸರ ನಾವು ಈ ಕಡೆ ಬಾರ ಕ ಆರ ಸರ್
ನಿ ಭಲ ಇಲ್ಲ ಗರೆ
ನಮ್ಮ್ಲ್ಲ ಹಳ್ಳಿೊಳಗಾವ್ರಿ ಸರ ನಾವ ಇಲ್ಲಿ ಸಿಟೀ ಅಲ್ರರಿ ಸರ್ ಅದ ಇಲ್ಲಿ ಒಂದ ಏನ ಮಾಡಬೇಕು ಅಂತ ಬಿಸ್ನೆಸ್ ಅಂತ ಅದಕ ಸರ
ಸರ್ ನೋಡ್ರಿ ಅದ್ರಂಗ ಭಾರಿ ಆದ್ರ ಎ ಲಾಭ
ಅಯ್ಯ ಸರ್ ಅದಕ್ಮ್ಗೆ ಗೊತ್ತರ್ತವಲ್ಲರಿ ಸರ್ ಒಂದ್ ಸರಿ ಕೇಳಬೇಕಂತ ಫೋನ್ ಹಚ್ಚಿದೀವಿ ಸರ್ ಅದ ಸಲೇ
ಈಗ ಅದೇನ್ ಹಂಗಂದ್ರ ಕುರಿಶೆಡ್ ಮತ್ತತ್ ಕೋಳಿ ಶೆಡ್ ಅಡ್ ಮಾಡ್ಬೇಕಂತ ಮಾಡೇನ್
ನೀವರು ಸರಾ
ಹ್ಮ ರೀ
ಹೌಂ ಸರ್
ಈಗ ಕುರಿ ಶೆಡ್ ಕೋಳಿ ಶೆಡ್ಡು ಮಾಡಿದ್ರ ಕೋಳಿ ಮುಂಜೆ ಬಾರ್ಲ ಈಗ
ಹೌದೇನ್ ಸರ್ ಮತ್ತೇನ್ ಇ್ತಾನ ಇದ್ರ ಆಾಕ ಆಕ ನ್ರಿ ಸ ಏನ ಮಾಡಿಲ್ರಿ
ಇನೊ ಇಲ್ಲರೀ ಅದೇ ಮಾಡ್ಬಕ್್ರೀ ಇನೊ ಒಂದ್ ಮೂರ್ ಲಕ್ಷ ಕಿದವ್ರೀ ಅಡಿ ಯಾರನ್ನ ಜೊತೆಗಾರಾರೆ
ಮತ್ತ ಸರ್ ನೋಡರಿ ಮತ್ತ ನಾನ್ ಜಾಯನ್ ಆಗಂದ್ರೆ ಮ್ ಮೂ ಲಕ್ಷ ಪೋಟೋ ಜಾಯನ್ಗಂದ್ರೆ ಆಗ್ತೀರಿ ಸರ್
ಹೌದ್ರೀ ನೀವ ಜೊತೆಗಾರ ಹ ಆಗ್ತರಿೀ
ೆ ಹ್ ಸರ್ ಆಗಾಮ್ರಿ ಸರ್ ಮತ್ತೆ ಪಾಲ್ರಿಬ್ರು ಪಾರ್ಟನರ್ ಶಿಪ್ ನ ಮಾಡಿದ್ರ ಅನ್ಕಲತದೆ ಸರ್ ಅದಕಾರಿ
ಹ್ಮೂ ರೀ ಆದ್ರ ನಮ್ಮ್ ಊರಾಗ ಮಡಕ್ ಆಗತ್ತೇನ್ೀ ಯಾಕಂದ್ರ ನಮ್ಮಲ್ದಾಗೆ
ಅರಿೀ ಸರ್ ನಿಮ್ಮ ಮುದ ಮಾಡ ಅದ್ರ ಏನ್ ಕೊಡಂಬಿ ಸರ್ ಏನ್ ಬಂದ್ರ ಏನಾರ ಪಾ ಕೊಡಂಬಿ ಸದರ ಅಂತ ಹೇಳಳ್ ಬಂದಿದ್ದು
ಏ ಅಂಕಲ್ರಿೀ ಈಗ ಯಾಕಂದ್ರ ನಮ್ಮಲನ ಅತ್ ಏನ್ ಜಾಗ ಏ ಟೆನ್ಷನ್ ಇಲ್ಲರೀ
ಹೌ ರೀ ಸರ್
ಈಗಂದ್ರ ನಾನು ಎಡ್ಡು ಮಾಡಕತ್ತನ್ೀ ಕುರಿ ಶೆಡ್ಡು ಮತ್ತ ಕೋಳಿಿದ ಅಡ್ಡು ಮಾಡಕತ್ತೇನ್ರೀ
ಅದೇ ಸರ್ ನಾನು ಅದ್ರಾಗ ನೀ ಎರಡಾಗ ಪಾಲ್ಗೊಳ್ಳತ್ತನಿ ಸರ್ ಹಂಗೇನಲ್ರೀ ಅರೆ ಸರ್
ಎಡ್ಡ ಸಾಕ್ಬೇಕಂತ ಮಾಡಿನ್ರಿ ಕೋಳಿ ಅದು ಹಾಡು
ಹೌದು ಅಂದ್ ಎರಡು ಒಮ್ಮಲ್ ಅಂದ್ರೆ ಸ್ವಲ್ಪ ಇ ಅನಸ್ತರಿ ಸರ್ ಆ ಜಾಗ ಆಗ್ಲಿಕ್ಕಿಲ್ಲ ಅನಸ್ತಾರ ಸರ್ ಒಂದಗ
ಏ ಇಲ್ಲ ರೀ ಇಲ್ಲಿ ನಾನ ಐಡಿಯಾನ ಕೇಳ್ರಿ ನೀವವು ಫಸ್ಟ್ ಈಗ ಮ್ಯಾಗ ಕುರಿ ಸಾಕ್ತನ್
ಹ ಸರ್
ಈಗ ತೆಳಗ
ತಳಗ ಕೋಳಿ ಮೇಲ ಕುರರಿ
ಹಾ ರೀ
ಹ್ಮ ಅಂದ್ರ ಹಂಗ ನಡತೀ ಅಲ್ರಿ ನಾ ಹೆಂಗಂದ್ರ ಈಗ ಕಡೆ ಕಡೆಕ್ ಮಾಡಿದ್ರ ಸಪರೇಟ್ ಇರ್ತಗ ಉಯಾಕಂದ್ರ ಒಂದ್ಕೊಕಂದ್ ಇದ ಆಾಗಲ್ರಿ ಕ ಕಡೆ ಕಡೆ ಮಾಡಿದ್ರ ಬೆಸ್ಟ್ ಅಂದ ನಾನ್ ಹಂಗನ್ಕತನ್ಸರ್
ಈಗ ನೋಡ್ರಿ ಯಾಕಂದ್ರ ಇರದ ಎರಡ್ಜ ಎಡ್
ಹೌದು ಸರ್
ಅ ಶಡ್ಡು ಹಡಕ ಮತ್ ಅವ ಕ ತಿರಿಗಾಡಕನಕ ಕರೆಕ್ಟ್ ಆದದ್ರಿ
ಹೌದ್ರ ಮತ್ತ ಹೊರತ್ ಹೇಳಕ್ ಬೇಕ್ರ ಮೈ್ಯದ ಏನ್ ಇದ್ರ ಬ ಬೇಕಕ್ತರಿ ಸರ್
ಹ್ಮ್ ಈಗ ನೀರಿಂದಂತ್ತ್ರ ಏನ್ ಟೆನ್ಷನ್ ಇಲ್ರರಿ ಯಾಕಂದ್ರ ಆ ಹೊಲ್ದ ಬಾಜನೆೇ ಹಳಾದ್ರು
ದೊಡ್ಡದ ಎಂದ ಸ್ರಲ್ಲ
ದೊಡ್ಡದ ಅದ್ರಿ ಮುಂದ ಇಲ್ಲಿ ಅಂದ್ರೂ ಒಂದ ಅದು ಮೂರ್ ಕಿಲೋಮೀಟರ್ ಆಗಣ ಭೀಮಾ ನದಿಗೆ ಟಚ್ ಆದ್ರೆ ಅದು
ಚ ಪೀಟತ ಸರ್ ಅದು ಹ ಹಾ ಚಲೋ ಆಯತವೀ ಅಂದ ನೀರ್ ಚಲೋ ಇರ್ತವಾರ ಅಂದ್ರ ಆಯ್ತ್ ಅಲ್ಲೇ ಮಾಡಿಬಿಡಂಗ ತೋರಿ ಸರ್ ಮತ್ತೆ
ಹ್ಮೂ ರರಿ ಎಂತ ಬೇಾಸಿಕ್ ಕಾಲದಾಗನ ನೀರ್ ಬತ್ತಲ್ರಿ ಅಲ್ಲಿ ಅ ಯಾಕಂದ್ರೆ ಹೊಳಿ ನೀರ ಬರ್ತವ್ರಿ ಈ ಕಡೆ
ಹಂಗಂದ್ರ ಚಲ ಇದ್ರರಿ ಸರ್ ಬ್ಯಾಸಗಿ ಮಳಿಾಲಕ್ ಎಲ್ಲ ಕಡೆ ಇದ್ರೆ ನೀರ್ ಇದ್ರೆ ಚಲೋ ನೀರೇನ್ ಮೇನ್ತ್ಗ ಎಲ್ಲ ಮೈದ್ ಬಂದ್ ನೀರ ಕುತವ್ರ ಅಲ್ರಿ ಮತ್ದ ಆ್ತಲ್ರಿ ಸ ಮತ್ತ ಅಲ್ಲಿ ಹಾಕೊಂಡ್ ತೋ್ರ ಅವ್ರ
ಅದೇ ರೀ ಅಲ್ಲಿ ಹಾಕ್ತೇನ್ ರೀ ಈಗ ಮ್ಯಾಗ ಇದು ನೀವು ತಿಳ್ಕೊಂಡಿರ್ಬೋದ್ರಿ ಇವು ಕೋಳೆವು ಸಣ್ಣವತ ಮ್ಯಾಗ ಆ ಹಬೋದು ಕುರಿಗಳು ದೊಡ್ಡ ಅಥವಾ ತೆಳಗಾಕ್ಬಹೋದಂತ
ಹಾಂ ರೀ ಸರ್
ಇದು ನೋಡ್ರಿ ಕೋಳಿಗೋ ಯಾಕ್ ಕೆಳಗಕತಿನ ಅಂದರ ಪುರಿ ಕಕ್ಕ ಮಾಡಿದ್ ಅಂತ ಹೇಳಳ್ಕರಿ
ಹ ಕೋಳಿ ಇದ್ರ ಮೇಲೆ ಬಿಳತನ್ರಿ
ಹ ಕೋಳಿ ಮೇ ಬಿದ್ರನು ಕೋಳಿ ಎಲ್ಲೋಟ ತಿನ್ತ್ರಿ ಅದ ಏನ್ ನೋಡಲ್ರರಿ
ಹಾ ನೋಡಲ್ರ ಹೌದ ಅೌದು ಬರ ಬರರಿ ಸರ್
ಹಾ ರೀ ಈಗ ಅದ ಅಕ್ಕ ಮಾಡಿದ್ರೆ ಇದ ಕೋಳಿ ತಿಂತದಲ್ರಿ ಮತ್ತೆ
ಹೌದ್ರ ಅದು ಅದು ಕೂಳ ಕೂಳಿ ಸಾಾಕ ಮಾಡಿದ್ರೆ ಆ ಮರಿಗಳು ತಿನ್ನದ್ರೆ
ಹ ರೀ ಕೋಳಿ ಮಾಡಿದ್ದ ಕೋಳಿತೇನಲ್ರರಿ ಈಗ ಅದೇ ಕುರಿಗಳು ಅವು ಮಾಡಿದ ತಿಂತದ್ರಿ ಎಲ್ಲರ ತಿಂತದರಿ ಅದು
ಹಾ ಚಿಂತ ಹೋಗಿ ಗೊತ್ತಾಗೊಂಡ್ರರಿ ಸರ್ ಕೋಳಿಗಳ ಹೋದ ರೈ ರರಿ ಸರ್
ಹಾರಿ ಹಿಂಗಾಗಿ ಅದಕ ಕುರಿಗಿ ಮ್ಯಾಗ ಹಾಕ್ಬೇಕಂತ ಮಾಡೇನ್ರಿ ಕೋಳಗಿ ತೆಳಗ್ ಹಾಕ್ಬೇಕಂತ ಮಾಡೇನ್ರಿ ನಾನು.
ಎ ಒಳ್ಳೆ ಐಡಿಯಾ ಸರ್ ನಿಮ್ಮ ಒಟ್ಟ ತಲಿ ಯಾರ್ದ ಇಲ್ಲ ನೋಡ್ರ ಸರ್ ಒಳ್ಳೇದ ಸರ್ ಆಯ್ತ ತೋರೀ ಸರ್ ಪಟ ಚಟ್ನಾಗ್ ಮಾಡನ್ರೀ ಮತ್ತೆ ಮತ್ತೆ ಏನ್ ಅಮೌಂಟ್ ಎಷ್ಟ ಹಾಕ್ಬಬೇಕ ಅಂತ ನಮ್ಗ ಹೇಳ್ರಿ. ಒಂದ ನಾಳಿಗ ಬಂದ ನಿಮ್ ಬೆಟೆಲ್ಲರೀ ಸರ್.
ಎಲ್ಲರಿ ಫಸ್ಟ್ ತೆಗ್ಗ ದೊಡ್ಸ ಒಂದ ದೊಡ್ಡದ
ಅ ರ ಸ ನಾಳೆಗ ಬಂದ ಬೆಟ್ಟಟಾಗಮ್ಮ ಏನ ಸರ್. ಅರ ಸರ್
ರೀ ಎಷ್ಟ ಅಂದ್ರ ಒಂದ ಐವತ್ತ ಕುರಿ ಒಕ್ಕಟ್ಟ ಶೆಡ್ ಹಾಕ್ಸಂಬ್ರಿ.
ಹಾ ಸರ್ ಆಕ್ಸನ್ರೀ.
ಅದೇರೀ ನಾ ಏನ್ ಹೇಳಕತ್ತನ್ರೀ.
ಹಾ ಸರ ಹೇಳ್ರಿ.
ಈಗ ಒಂದ ಐವತ್ತ ಕುರಿ ಆಕಂಬ್ರಿ ಫಸ್ಟ್ ಒಂದ ಹ್ಮ ರೀ ಐವತ್ತ ಕುರಿ ಆಗ ಶಡ್ಡ ಹೊಡಮ್ರಿ ಅದ ಹೊಡ್ದೇವಂದ್ರ ಆರಾಮ್ ತೆಳಕ್ಕ ನೀವು ನೂರ್ ಸಾಕಿರಿ ನಡಿದ್ದ ಯಾಕಂದ್ರ ಐವತ್ತ ಕುರಿ ನಿಂದಿರ್ತಾವಂದ್ರ ನೂರ್ ಕೋಳಿ ಆರಾಮ್ ನಿಂದರ್ತಾವ್ರಿ.
ಹ ಅವ್ಕು ಸಣ್ಣ ಇರ್ತ ಕೋಳಿ ನಡಿತಿರ್ಬೇಕ ನೂರಕ ಎಡುನೂರ ತನ ದಿನೂರ ತನ ನಿಂದ್ರಬೋದ ಸರ್ ಹಂಗೇನ ಇಲ್ರಿ.
ಅಷ್ಟ ಏನ್ ಬ್ಯಾಡ್ರಿ ಸುಮ್ನೆ ಮತ್ತ ಅವಕ್ ತ್ರಾಸ ಆದ್ರಿ.
ಆಯ್ತ ನೂರ ಮಡಮ್ ತೋರಿ ಸರ್ ಅಂದ್ರ.
ಹ್ಮ ರೀ ಯಾಕಂದ್ರ ಫಸ್ಟಗ ಈಗ ಸ್ಟಾರ್ಟಿಂಗ್ ಇರ್ತಲ್ರರಿ ನಾವ ತಗೋದ. ಎಷ್ಟ ಮೂವತ್ತ ಕುರಿ ತೊಂಬ್ರಿ ಒಂದ್ ಐವತ್ತ ಕುಳ ತೊಂಬ್ರಿ.
ನು ಮೂವತ್ ಎಷ್ಟ ಮೂರ ಕುರಿರಿ.
ಇಲ್ಲರಿ ಮೂವತ್ತ ಕುರಿ.
ಹಾ ಮವತ್ತ ಕುರಿರಿ.
ಐವತ್ತ ಕೋಳಿ ತೊಂಬ್ರಿ.
ಐವತ್ತ ಕೋಳಿ ತಗಂಬ್ರಿ ಆಯತ್ರಿ ಸರ ತಗೊತವ್ರರಿ.
ಈಗ ಒಮ್ಮೆಗೆ ಐವತ್ತೈವತ್ತ ತಗೊಂಡ ಅಂದ್ರ ಮಂದಿ ಚಲೋ ಇಲ್ರಿ ಕಣ್ಣ್ಬಿಟ್ಟ ಇಗಷನ್ ಮತ್ತ ಮಾಟ ಮಂತ್ರ ವಾಮಾಚಾರ ಮಾಡಿ ಬಿಡತ್ರೀ.
ಬೆಳೆ ಹೊತ್ಲೆ ತುಳಿಯರ ಬಾಳ ಬಂದಿರ್ತರಿ ಸರ್.
ಹ ರೀ ಅದಕ್ಕರೀ ಫಸ್ಟಿಗ ಜಾಸ್ತಿ ಮಾಡಿಬಾರ್ದ್ರೀ ಅದ್ರ ಸಲಕ ಫಸ್ಟಗ ಒಂದ್ ಮೂವತ್ ಮಾಡಮ್ರಿ ಆಮೇಲ ಬರ್ತಾ ಬರ್ ಒಂದ ಯಾಡ ಮೂರ ತಿಂಗಳಗನ ಹಂಗೆ ಹೆಚ್ಚಿಗ ಮಾಡ್ಕ ಅಂತ ಹೋದ್ರ ಐತ್ರಿ.
ಆಯ್ತರಿಸ ಹಂಗೆ ಒಂದ ಸ್ವಲ್ಪ ಸ ಸ್ವಲ ಬೆಳಸತೊಂಬ್ರಿ ಒಮ್ಮೇ ಬೆಳಸೋ ಬೇಡ್ರಿ.
ಹ್ಮ ರೀ ಇದ ನಿಮ್ಮ ಹಳ್ಳಿ ಕಡಗ್ರೀ ಒಟ್ಟೆ ಅವೆಲ್ಲಾ ಸಿಗ್ತವೇನ್ರಿ.
ಹಾ ಸಿಗತ್ರ ಸರ್ ಒಟ್ಟು ಸೆಂಗದ ಒಟ್ಟ ಸಿಗತರಿ ತಗರಿ ಓಟ್ಟ ಸಿಗತ್ರಿ ಸರ್ ಹಂಗೇನಲ್ರೀ ನೀವು ಮೆಜ್ಜಿ ಕೋಳಿ ಚಜ್ಜಿ ಬೇಕಾ ಸಜ್ಜಿರಿ
ಹ್ಮರಿ ಸಜ್ಜಿ ಜೋಳ
ಹ ಗೋಧಿ
ಹ್ಮ ರೀ.
ಸರ್ ಅದೇನ್ರಿ ಹಂಗ ಏನ್ ಬೇಕ್ರ ಅಲ್ಲಿನ ತರಾಮ್ರಿ ಆ ಕಡಿಂದ ಕಳ್ಕ ಎಲ್ಲಿ ಬೇಕಾ ಸಿಗತ ತಗೊಂಬರ್ರಿ.
ಈ ಕಡೆ ನಮ್ ಕಡೆಗ ಬರೀ ಹತ್ತಿ ತೊಗರಿ ಅಷ್ಟೇ ಬರ್ತರಿ ವರ್ಷ ಯಾಕಂದ್ರ. ತೊಗರಿನಾಕಲ್ರಿ ಬರಿ ಅತ್ತಿ ಅಷ್ಟ ಹಾಕ್ಯರೀ.
ಹೌದ್ರೀ ಯಾಕಟ್ಟಿ ತಗರಿ ಹಾಕಿಲ್ಲ ಅನ್ರಿ ಸರ.
ತೊಗರಿನ ಹಾಕಿಲ್ರಿ ಮತ್ತೆ ನಿಮ್ ಕಡೆ ಆಕಡೆ ಎಲ್ಲಾ ಗೋದೇವೆಲ್ಲಾ ಕಾಳ ಧನ್ಯಮ ಬೆಳತಾರಲ್ರರಿ.
ಹಾ ಬೆಳ್ತೀರಾ ಸರ್ ಹಂಗೇನಿಲ್ಲರೀ ಜೋಳ ಗೋಧಿ ಭತ್ತ ಎಲ್ಲ ಕಡೆ ಬೆಳಿತೆ ಬೆಳತೀರ ಸರ್ ನಮ್ಮ ಕಡೆ.
ಅದೇ ರೀ ಮತ್ತ ಆ ಕಡ ಶಿಂದೆ ತೊಂಬಂದ್ರ ಐತ್ರಿ ಈ ಕಡೆ ಮತ್ತ
ಆಯ್ತ್ರಿ ಸರ್ ತರ ಬತವ್ರೀ ಸರ್ ಮತ್ತೆ ಅದ್ರ ಕೆಜಿನ ತಂದ ಬಸಿ ಮತ್ತೆ ಬೇಕತ್ ಮರಿಗಳಿಗನು
ಹ್ಮೀ ಈಗ ಹೆಂಗಂದ್ರೀ ನಾಳಗ ಗುಲ್ಬರ್ಗ್ಂಬ್ರಿ ಇಲ್ಲಾಂದ್ರ
ನಾಳೆಗೂಲ್ ಬರತ್ೀ
ಹಾ ರೆಗ್ಯುಲರ್ ಬರ್ಕ್ ಹೋಗ್ಯಸಿಂದ ಶೆಡ್ ಮಾಡಕ್ ಏನನ್ನ್
ಹ ಬ ಬಲಿ ಎಲ್ಲ ಸ ಟೇನು ಬಲಿ ಎಲ್ಲ ಏನ್ ಬೇಕತ ತರಂಬರಿ ಸರ್
ಬಲಿ ಮತ್ತ ಸ್ಟ್ಯಾಂಡ್ ನಿಂದ್ರಕ ಮ್ಯಾಗ
ಹಾ ರೀ ಸರ್ ಆಕೆಬ್ಬಣದು ಮತ್ತೆ ಕಟ್ಟಿಗ ಬೇಕಾತ ಸರ್ ಅವವಾಗ ಒಬ್ಬ ಬಾಲ ಸರಿ
ಹಾ ರೀ ಕಟಿವ ಮತ್ ತಳ ಕಟಿವ ಹಾಕಂಬ್ರೀ
ಅದೇ ಸರ್ ಕಟ್ಟಿ ಹಾಕ್ರರಿ ಮತ್ತೆ ಅದು ಹಾಡು ಅದು ಮರಿಗಳುಳ ಮಾಡಿದ್ದು ತಳಬಳತರಿ ಸರ್
ಹಾ ರೀ
ಕಟ್ಟಿ ಕುಡಕಾಕ ಮುಡ ಕಟ್ಟಿ ಮಾಡ ನಿರ್ತಾರ
ಹ್ಮ್ ರೀ
ಅದೇ ಮಾಡಮ್ ಸರ್ ಅದಕ್ಕೆ ನಾಳೆ ಗುಲ್ಬರ್ಗ ಹೋಗಿ ಎಲ್ಲ ನೋಡಿಕ ತರಾಮ್ರಿ ಸರ್ ತ ಒ ಅಡು ಗಾಡಿ ಮುಸ ರರಿ
ಗಾಡಿ ಅಲ್ರಿ ನಮ್ದ ಇ ಇದ್ ಕಾರ್ ಅದ್ರರಿ ಕಾರ್ ತೊಗೊಂಡ್ ಹೋಗಿ ಬಂದ್ ಬಿಡಂಗ ತವ್ರಿ
ಅಲ್ರಿ ಬರಗ್ ಆಯಕಂಬರಗ್ ಬೇಕಲ್ರ ಎಲ್ಲ ಹ್ಮ್ ಆಾರ
ಅಲ್ಲಿ ಸಿಗ್ತಾವತವ್ರೀ ಗಾಡಿಗಳ ಮನಸ್ ಇರ್ತವ್ರಿ ಅಲ್ಲಿ ಅವ್ರದ್ರಗೆ ಸಿಗತಾವ್ರಿ
ಹಾ ಹಾ ಸಿಗ್ತಾರ ನ್ರಿ
ಹಾ ರೀ ಸಿಗತವ್ರೀ ಮತ್ ಅದ್ರ ಬಾಾಜನ ಒಂದಂದು ಸಣ್ಣದ್ ಮನಿ ಮಾಡಿಬಿಡಮ್ರೀ ಒಂದ್
ಹಾ ಅಲ್ಲೇ ಇರಬೇಕ ರೀ ನಾವ್ರ ಮತ್ತ ಅದು ಬಿಟ್ಟ ಬರಕ್ಾಗಗಲ್ರಿ ಮತ್ತ ಅಲ್ಲ ಇದ್ರೆೇ ನಡೀತ್ೀ ನಗ
ಹ್ಮ ರರಿ ಯಾಕಂದ್ರ ಮತ್ತತ್ ಇವೆಲ್ಲಾ ಧಾನ್ಯಗಳು ಎಲ್ಲಾ ಒಟ್ಟಿಗೆ ಬೇಕಲ್ರರಿ ಮತ್ತ
ಹಾ ಮೊಟ್ಟಗ ಬ್ರೀ ಮತ್ಿಂಗೆ ಬಿು್ರ ಮಂದ ವಯ ಮಂದಿ ಆದ್ರಿಗ ಕಾಲ ಚಲ ಅ್ರ ಮಂದ ಎಲ್ಲಡೆ ಹಂಗೆ ನಡದ
ಈಗ ಮಳಿ ಅದ ಕಾಲ ಕರೆಕ್ಟ್ ಕಾಲಕ್ ಬರವಲ್ರೀ ಮಳಿಗಾಲ ನೋಡ್ರಿ ಗಾಳಿ ಬಸಗದ್ದೆ
ಹೌದ್ರೀ ಸರ್ ಎಲ್ಲ ಬೆ ಬೆಳಿ ಒಣಗ ಕುೂತವ್ರೀ ಸರ್ ಹತ್ತಿಗಿತ್ತಿ ಎಲ್ಲ ಒಣಗಾವ್ರೀ ಸರ್
ಎಲ್ಲಾ ನಮ್ ಕಡೆ ಕೊಟ್ಟವ್ರಿ ಏನ್
ನಮ್ ಕಡೆಕಂದ್ರೆ ಏನ್ ಸಕ್ತನ ಸರಿ ಏನ್ಲ್ರೀ ನೀ ನೀ ಕಟಕಂಂತ ಅಲ್ಲ ಈಗ
ನೀರನ ಕಟ್ಟಕತಿರಲ್ರರಿ ಎಲ್ಲಿ ನಂಬಳಿ ನೀರ್ಲ್ಲ ಏನಿಲ್ಲಾ ಒಣ ಬೇಸಾಯದ್ರೀ
ಕಟ್ಬೇಕಲ್ರಿ ಮತ್ತೆ ಜೀವನಕ್ಕೆ ಏನ ಮಾಡಕಬೇಕಕ್ಲ್ಲ್ಲ ಅಂದ್ರ ಮತ್ತೆ ಆಟ ಆಾ ಆಯತು ಅಂದ ಅದ ಬರಲ್ ರೊಕ್ಕ
ಇ ಹಳ್ಳದ ಏನ್ೀ ನೀ ಮೊ ಬ
ಹಳ್ಳೇಏನಲ್ರರಿ ಪಂಚ ಟಕಿರಿ ಸರ್ ಒಂದ ಎರಡು ಮೂೂರು
ಹ್ಮ್ೂ ರೀ ಹೊೋಲ್ದಾಗ್ರೀ
ಹ ನಮ್ಮ್ ನಮ್ಮ ನಮ್ಮ ಅಣಲ್ಲ್ರು ಹಾಕ್ಯ್ರಿ ಹಂಗಾಗಿ ಅವ್ರು ತಗೊಂಡ್ ಕಡ್ತತಿರಿ ಸರ್ ನಾವವು
ವಾಡ ಬಿಡ್ರಿ ನಮ್ಮ್ ಕಡೆಗೆ ಏನೆಲ್ಲ ಸುಮ್ಮ ಈಗ ನೋಡ್ರಿ ವರ್ಷ ನಮ್ದ ಎಷ್ಟ್ ಎಂಟು ಎಕರೆ ಮಾಡ್ಕೊಂಡಿವವ್ರಿ ಆ ಎಕರೆ ಲಾಸ್ ಆದ್ರ ಪೂರ ಎರಡ್ ಎಕರೆ ಆಳ ದಂಡಿ ಅದ್ರರಿ
ಹಾಳ ಚಂಡಿಗೆ ನೀಸಕಕ್ಕಷ್ಟೇ ಆ ಬರ್ತ ಅ್ರೆ ಎಡ್ರಿ
ಹ್ಮ್ೂ ರೀ ಅದ್ ಎರಡ್ ಎಕರೆ ಎಳ ದಂಡಿಗಾದ್ರೀ ಮತ್ತೇನ್ ಮಾಡಕ್ ಆಗಲ್ರರಿ ಆರ್ ಎಕರೆ ಲಾಸ್ ಆಗ್ದಾನ ಕಡೆ ಎರಡ್ ಎಕರೆದಾಗನ ತೆಕ್ಕಬೇಕಕ್ಲ್ರೀ ಈಗ
ಮತ್ತೆಡ ನ ನೀರು ಮತ್ತೆ ಒ ದಂಡ
ಈ ಮೂರ್ ಸರಿ ನೀರ್ ಬಿಟ್ಟಿವವ್ರಿ ಅರಾಮ್ ಮೊಳಕಲ್ತಾನ ಅದ್ರೀ ಅತ್ತಿ ಈಗ ಎರಡ್ ಎಕ್ರ
ಅ ಚಲದ ತೋರಿ ಅ್ರ ಆಯತೆ ಗೊಬ ಗೊಬ್ರಿಣ್ಣ ಹೋಗ್ ಬಿ್ರ ಮಸ್ ಬತ್ ಮಾತಾ
ಈಗ ಮತ್ತೆ ಎಲ್ಲಾ ಕಡೆ ಇನ್ನಾರಕ್ರ ಲಾಸ್ ಐದಲ್ರಿ ಎಲ್ಲಾ ಒಂದ್ ಲಕ್ಷ ಲಾಸ್ ಆದದಂಗ್ರೀ ಈಗ
ಆತ ಬಿಡ್ರ ಏನ್ ಮಾಡಕಲ್ಲ ಬಡವರು ರೈತದ ಹೆಂಗ ಇರತ್ತದವಾಗ್ಲು
ಈ ಕಡೆಗ ಆ ರಕ್ಕ ಇದ್ರಾಗ ನ ತಕ್ಕಬಬೇಕಂತ ಮಾಡ್ಕೈತಿವ ರೀ ಮತ್ತೇನ್ ಮಾಡ್ತವಿ ಾಕಿದ್ರೊ ಚೆಕ ಬಬೇಕಲ್ರರಿ ಮತ್ತೆ
ಸಕ್ರ ಸರ್ ಮತ್ತೇಏನ್ ಮಾಡಕ ಅಲ್ಲ ತವ್ರರಿ ಸರ್ ಮತ್ತ್ಯಾ ಏನ್ ಮಾಡ್ರಿ ನಾಳಗ ಇ ಬೇಟ ಬರ ಸರ್್ರೆ
ಹ್ಮೂ ರೀ ನಾಳಗ ಮುಂಜಾನೆ ಬರೋಣ ಶಾಬಕ್ ಬರೋಣ ೋನ್ ಹಸ್ತೇನ್ ರೀ ನಾನು
ಹಾ ಸರ್ ಹತ್ರ ಸರ್ತ್ರ ಬರ್ತೇನ್ ಸರ್ ಒೋಗಬರ
ಹಾ ರೀ ಕಾರ್ ತೊೊಂಡ್ ಬರ್ತೇನ್ೀ ಕಾರ್ ತಗೊಂಡ್ ಹೋಗಿ ಎಲ್ಲಾ ಶೆಡ್ಡಿಗ್ ಏನ ನ್ ಬೇಕತವ್ರೀ ಎಲ್ಲಾ ಸಾಮನ್ಯ ಹಾಕೆ ಬಂದ್ರ ಇದ್ರರಿ
ಆಯ್ತು ಸರ್ ಸರಿ ತಗ್ರರಿ ಸರ್ ಆಯ್ತು ಅಂದ್ರೆ ಊಟ ಆದ ಆರಿ ಸರ್
ಹಾಗಾದ್ರಿ ನಿಮ್ದದ್ರಿ
ನಮ್ದುನ್ ಹಾಗಿದ್ರ ಸರ್ ಆಯ್ತ ಮುಂಜೆ ಬನ್ರಿ ಬ ಫೋನ್ ಮಾಡಿ ಸರ್ ಹಓ್್ರಿ ಸರ್ ಮಕ್ಕೊಬ್ರಿ ಸರ್ ಈಗ
ಹ್ಮ್ ಸರಿ ತೊಗರಿ ಇಡ್ಲರ ಹಾ